ಲೋ
ಹಲೋ ಅತ್ಗೆ ಏನ್ ಮಾಡ್ತಿದೀರಾ ಹ ಕೇಳಸ್ತೈತೆ ಅತ್ಗೆ ಏನ್ ಮಾಡ್ತಿದ್ರಿ ಹ ಕಾಫಿ ಎಲ್ಲಾ ಆಯ್ತು ಅತ್ಗೆ ಹ ಪಾಪು ಎದ್ನ.
ಇವತ್
ತುಗ್ಲಿ ತುಗ್ಲಿ ಸುಮ್ನಿರಿ ಆ ಕಾಫಿ ಐತು ಅತ್ಗೆ ತುಗಿ ಕ ಅವ್ರಿಗೆ ಬುಟ್ಬುಡಿ ಎತ್ತಗ ಸುಮ್ನ್ ನೀವ್ ಇರಿ.
ಎಲ್ಲಿ ದಿಶತು ಹೋದ್ವರ್ಷ. ತುಗದೆ ಇಲ್ಲ ಅವ್ಳು.
ಏನ್ ಮಾಡ್ತಾವ್
ಇವತ್ ಅದೆನ್ ಭಾಗ್ಯ ತಲೆ ಬಸ್ತಾವ್ಳೆ.
ಅಯ್ಯೋ ಅತ್
ಅದಿಕ್ಕೆ ಮಳೆ ಬತ್ತೈತಿಲ್ಲಿ ಹಃ ಹಃ ಹಃ ಹ್ ಮಳೆ ಮಳೆ ಸುರಿತದ್ ಇಲ್ಲಿ.
ಪೋನೇ ಮಾಡಿಲ್ಲ ಅವ್ಳ್ ನೋಡಿ ಅವ್ಳು.
ಮಾಡ್ಬೇಡಿ ಈಗೆಲ್ಲ ಈಗ ಸೆವೆಂತ್ ಬಂದ್ಬುಟ್ಲಲ್ಲ. ಬಾಳ ಬಂದ್ಬಿಟ್ಟಿದೆ ಈಗ ಒಳಗೆ ದೊಡ್ಡವ್ಳ್ ಆಗ್ಬಿಟ್ಟವ್ಳೆ ಇನ್ನೇನ್ ಮತ್ತೆ ಹ್ಮ್.
ಹಿಂಗ್ ಮಾಡ್ತಾಳೆ ಫೋನ್ ಮಾಡುದ್ರೆ.
ಸ್ಪುಡಿ ಅವ್ಳ್ನ. ಅಲ್ಲಿಗೂ ಕರ್ಕಬೇಡಿ ಹ್ಮ್ ಹಂಗ್ ಮಾಡಿ ಅವ್ಳನ ಜಂಬ ಜಂಬತ್ ಕೋಳಿ ಆಗ್ಬುಟ್ವ್ಳೆ ಅದೇ ಸಿಕ್ಬಿಡ್ಸ್ಕೊಂಡ್ ಬಂದ್ಲು ತಲೆ ಬಸ್ತಾ ಇದ್ದೀನಿ.
ಓ ಅವ್ಳದ್ ತಲೆ ಬಚ್ತಾ ಇದ್ದೀರ ನೀವು ಹ್ಮ್ ಬಾಚಿ ಬಾಚಿ ಆಯ್ತು ಹಾ ನಾನು ಟೀ ಕುಡ್ಕೊಂಡು ಸುಮ್ನೆ ಕು ತೆಗಿಯತ್ಗೆ ಮಳೆ ಬತಿತ್ತು ಈಗ್ಲೂನು ಹ್ಮ್ ಪಕ್ಕಂದ್ ಮನೆಗೇ ಆಟಾಡ್ತವ್ನೆ ಅಪ್ಪು ನನಕ ಸುಮ್ನೆ ಕೂತಿದ್ನಲ್ಲಾ ಅದಕ್ಕೆ ಮಧೆ
ಸರಿ ಸರಿ ಅಡಗೆ ಏನ್ ಮಾಡಿದ್ರಿ ಇಲ್ಲ ಅದು ಬೇಕಾದ್ರೆ ಬೇಕು ಬೇಡ ಅಂದ್ರೆ ಬೇಡ
ಹ ನಿಮ್ದೇ ಸರಿಯತೆ ನಮ್ದು ಬೇಕೇ ಬೇಕು ಬೇಡ ಬೇಡ ಹ್ಮ ಬೇಕೇ ಬೇಕು ನಮ್ದು ಇಲ್ಲ
ಬದಲ್ ಬದಲ್ ಹಾ ಇದು ಬದ್ನೇಕಾಯಿ ಎಣ್ಣೆ ಎಣ್ ಏನದು ಎಣ್ಣೆ ಹೆಣಗಾಯ ಹ ಬಂದಕ್ಕೆ ಹೆಣಗಾಯಿ ಮಾಡಿ ಹ
ಹ್ಮ ಸುಮಾರು ದಿನ ಆಯ್ತು ನಾನು ಮಾಡೇ ಇಲ್ಲ ನಮ್ಮ ಮನೇಲಿ ನಾನು ತ್ರತ್ರಾನ್ನ ಮಾಡಿದೆ ನೆನ್ನೆ ಸ್ವಲ್ಪ ಚಿಕನ್ ಸಾಂಬಾರ್ ಇತ್ ಇನೊಪ್ಪು ತಿಂದ ಇವತ್ ಸೋಮವಾರ ನ ತಿನ್ನಲ್ವಲ್ಲ ನಾ ಚಿತ್ರನ ತಿನ್ಕೊಂಡೆ ಲೇಟ್ ಆಗೋಯ್ತು ಇವತ್ತು ಹ ಇವ್ರದರೆ ಮನೆಯಲ್ಲ ಇದ್ರು
ಇವತ್ತು ಹೋಗಿಲ್ಲ ಕೆಲ್ಸ ಕಣ್ಣ
ದುರು ವರೆಷ್ಟೊತ್ತಲಿ ಹೋದ್ರ ಕೆಲ್ಸಕ್ಕೆ
ಹ ಲೇಟ್ ಆಗ ಹೋಗವ್ರೆ
ಸ್ಕಲ್ ಅಡ್ಮಿಷ್ ಷನ್ ಇತ್ತು ಅಪ್ಪದು ಅಡ್ಮಿಷನ್ ಮಾಡಿಬಿಟ್ಟು ಬುಕ್ಕೆಲ್ಲ ಇಷ್ಟು ತಂದು ಕೊಟ್ಬಿಟ್ಟು ಹೋದ್ರು ಹ ಒಂದ್ಯ್ತು ಅದಕ ಅವನ್ಗೆ ಶುಕ್ರವಾರದಿಂದ ಸ್ಕೂಲು ಹ ಶುಕ್ರವಾರ ಬ್ಯಾಡ ನಂದ ಸೋಮವಾರ ವಯ್ತೀನಿ ಅಂದ ನೋಡೋಣ ಹ ಆದ್ರೆ ಶುಕ್ರವಾರ ಕಳಿಸ್
ಇವಳು ಒಂದನೇ ತಾರೀಕಿಂದ ಅಂತೆ. ಬಶಾಂಗೆ, ಹ ಅಂದ್ರೆ ಇಪ್ಪತ್ತೊಂಬತ್ತಕ್ಕೆ ಆ ಇರ ಕ್ಲಾಸ್ ಇರೋದು ಇವ್ಳು ಎರಡು ದಿನ ಬಂಕು.
ಅಬಂಕು ಓ ಇಪ್ಪತ್ತೆಂಟ್ಟಕ್ ಅವ್ಳಗ್ ಸ್ಕೂಲ್ ಇರೋದು.
ಇಪ್ಪತ್ತೊಂಬತ್ತಕಂತೆ. ಶನಿವಾರ, ಶುಕ್ ಶುಕ್ರವಾರ, ಅದಕ್ಕೆ ಯಾಕೆ ಹೋಗೋದುಂ ಅವ್ಳು
ಓ ಹಂಗೆ ಹಂಗೆ ಸರಿ ಸರಿ, ನಾ ಅಕಸ್ಮಾತ್ ಬಿಡು ನಾವು ಒಂದೇ ತಾರೀಕ್ ಕಳ್ಸೋಣ ಅಂದ್ರೆ ಇನ್ನು ನಮ್ಗ್ ಹತ್ತು ದಿನ ಉಳ್ಕೋಬಿಡ್ತದೆ, ಎಂಟು ದಿನ.
ಹಾ ಅ ಆಗಲ್ಲ, ಈವಳ್ದಾದ್ರೆ ಎಂಡಲ್ವಾ ಮತ್ ಎಂಡು ಅದಕ್ಕೆ ಅವಳು.
ಅವ ಒಂದ್ ಎಂಟು ದಿನ ಗ್ಯಾಪ್ ಆಗೋದ್ರೆ ಅಲ್ಲಿ ಏನ್ ಮಾಡ್ತಾರ ಎತ್ ಮಾಡ್ತಾರ ಗೊತ್ತಿಲ್ಲ, ಅಪ್ಪಪ್ ಫಸ್ಟೇ ಪಾಠ ಸ್ಟಾರ್ಟ್ ಮಾಡ್ಬೋತಾರೆ ಇಲ್ಲಿ. ಅ ಅದಕ್ಕೆ ಕಳ್ಸೋಣ ಸೋಮವಾರದಿಂದ ಅಂತ ಒಂದ ತಣಗಿ
ಸರಿ ಸರಿ ಸರಿ. ಚೆನ್ನಾಗ್ ಅವ್ನ?
ಹ್ಮ್ ಚೆನ್ನಾಗವ್ನೆತ್ಗೆ, ಈಗ ಮಳೆ ಬೇರೆ ಬಂತ ಅದೆಲ್ಲೋ ಒಂಟೋಗೋನೆ, ಇಲ್ ಒಂಟಗೋನೆ ಮಳೆ ಜೋರಾಗ್ ಬತ್ತೈತೆ, ಇವ್ನ ಎಲ್ಲ ಅಪ್ಪು ಬೆರೆ. ಭಯ ಹಾಗೋಯ್ತು ನನಗೆ, ಆಮೇಲೆ ಅದ್ ಯಾವುದೋ ಮನೆ ಹತ್ರ ನಿಂತ್ ಇದ್ದು ಬಂದವನಂತೆ. ಹಿಂಗ್ ಮಾಡ್ತ ಹು ಹಿಂಗ ಮಾಡ್ಬಿಟ ಇವತ್ತು, ಹು ಇಲ್ಲಿ ಗೋ ಹಾ ಈಗ ಸ್ವಲ್ಪ ನಿಂತೈತೆ ಅತ್ಗೆ.
ಹಾ ಹಾ ಹಾ. ಸರಿ ಸರಿ ಸರಿ ಏನ್ ಸಮಾಚಾರ, ಹೇಳ್ಬೇಕೆಲ್ಲ. ನಿನ್ನೆ ಇಷ್ಟೊತ್ತಾಗಿತ್ತು, ಹ್ಮ ಆಯ್ತು ಮಧಹ್ನ ಊಟ ಎಲ್ಲ ಮಾಡ್ ಕಂಡು ಹೊರಟ್ವಿ, ಹ್ಮ್ ಒಂದಮು ನಾಲ್ಕು ಗಂಟೆಗೆ ಬಂದ್ವಿ.
ಹಾ ಏನೋ ಕಾಲ್ ನೋವು ಅಂತಿದ್ರಲ್ಲ, ವಾಸಿನ?
ತೋರ್ಸ್ಕೊಂಡ್ ಬಂದೆ. ಪರವಾಗಿಲ್ಲ ಬೆಳಿಗ್ಗೆ ಹೆಜ್ಜೆ ನೀಡಕಾಯ್ ತಿರ್ಲಿಲ್ಲ.
ಹಾ ಅದೇ ಹೇಳಿದ್ರಿ ತಾನೇ ನೀವು ಮೊನ್ನೆ ಸ್ವಲ್ಪ ಕಾಲ್ ನೋವು ಅಂತಿದ್ರಿ ನ ನಾನ್ ವಾಯ್ ಹಿಡ್ ಕಣ್ಣಿತನ್ ಬೆಳ್ಳುಳ್ಳಿ ಬಿಡ್ಸ್ ತಿನಿ ಅಂದ್ನಲ್ಲ ನಾನ್ ನನಗ್ ಗೊತ್ತಿಲ್ಲ ಇಷ್ಟೊಂದ್ ಕಾಲು ಓದ್
ಅಯ್ಯೋ ಹೆಜ್ಜನೆ ಇಡಾಕಾಯ್ ತಿಲ್ಲ ಮೊನ್ನೆಯ್ ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗೋಯ್ ಬೆಳಿಗ್ಗೆ ಎದ್ದಾಗ ಅದು ಒಂದೇ ಕಾಲಲ್ಲಿ ಬರ ಕೊಟ್ ತೊ ನೋವು ಬಂದ್ಬಿಟ್ಟಿತ್ತು ಆಮೇಲೆ ಇವು ನಮ್ ಮನೆಲ್ಲಿ ತೋರಿಸ್ತಿದ್ರು ನಮ್ಮಣ್ಣಂಗೆ. ಅವ್ರ್ಗೆ ಫೋನ್ ಮಾಡಿ ಮನೆನೆ ನೋಡ್ತಾರೆ ಅವರು.
ಹ ಹೌದಾ
ತರ ಇದು ಇದ್ ಮಾಡ್ಕಾರೆ ಪಿಜಿಯೋ ತೆರಪಿನ ರ ಮಾಡ್ತಾರೆ ಅವ್ರ ಮನೆಗೆ ಬಂದು ನೋಡ್ತಿದ್ರು ಇವಾಗ್ ಎಲ್ಲವ್ ಬಿಜಿ ಆಗ್ಬಿಟ್ಟವ್ರೆ. ಅದಿಕ್ಕೆ ಅವ್ರ್ ನಂಬರ್ ಇಸ್ಕೊಂಡು ಅವ್ರ್ ಮನೆಗೆ ಹೋಗಿ. ಗಿ
ಹಾ ಏನಲ್ಲಿ ಮಸಾಜ್ ತರ ಮಾಡ್ಕೊಟ್ರ.
ತರಲ್ಲ. ಹ ಹೌದು ಒಂತರ ಇಂಜೆಕ್ಷನ್ ದೆ ಮಾತ್ರೆ ಏನು ಇಲ್ಲ ಬರೀ ಒಂದ್ಟೇಪು ಮತ್ತೆ ಅದೇನೋ ಸಣ್ ಸೂಜಿ ತರ ಕಿವಿಗೆ ಕಾಲು ನೋವು ತರ. ಆಗ್ತಾರೆ ಅಲ್ಲಿಗೇನೆ ಪರ್ವಾಗಿಲ್ಲ ಏ ಬೆಳಿಗ್ಗೆ ಅಂತೂ.
ಹ್ಮ್ ಓ ನನ್ಗು ಗೊತ್ತಿಲ್ಲ ಹೇಳ್ತು ಅಕ್ಕ ಆಸ್ಪತ್ರೆಗ್ ಹೋಗವ್ರೆ ಕಾಲ್ ನೋವು ಕಾಲ್ ಅವ್ಳ್ಗೆ.
ಹಾ ಅದ್ ಕೇಳ್ದೆ ಅದು ಇದು ಸಿಜರಿನಿ ಅಂದ್ಲು ಸಿಝ ಝರಿಂಗ್ ಮಾಡುದ್ರಲ್ಲಾ. ಅದು ಇಂಜೆಕ್ಷನ್ ಕೋಡ್ ತರಲ್ಲ. ಅದ್ರಿಂದ ಪ್ರಾಬ್ಲಮ್ ಆಗಿರೋದಂ ದೆ.
ಹು ಅದೇ ಅಯ್ಯೋ ನನ್ಗೆ ಬಾಣ್ತಿಲಿ ಇಂಜೆಕ್ಷನ್ ಕೊಟ್ ಟಿರೋ ಜಾಗ ಅದು ಅಲ್ ಕೊಡ್ತಾರಲ್ ತೊಡೆಲಿ. ಫುಲ್ಲ, ಭಾಗನೇ! ಬೆಂಡಾಬಿಟ್ಟಿತ್ತು? .. ಇವತ್, ನನಗೆ, ಒಂದ್ ವರ್ಷ. .. ತನಕ, ಏನ್ ಫೀಲಿಂಗಗೆ! ಗೊತ್ತಾಯತ? .. ಗೊತ್ತು ಇರಲಿಲ್ಲ, ನನಗೆ? .. ಅದು, ಇಂಜೆಕ್ಷನ್. ಹಾಕಿ, ಹಾಕಿ ಬೆಂಡಾಬಿಟ್ಟಿತ್ತಲ್ಲಾ? .. ಆದರೆ, ಒಂದು. ವಾರ ಅಲ್ವಾ ಒಂದು ವಾರ ಕಂಟಿನ್ಯೂಸ್ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ. ಮೂರು, ದಿನ ಇಂಜೆಕ್ಷನ್. ಕೊಡ್ತಿದ್ರು ಅದು ನೋವು ಗೊತ್ತಾಗದ, ಗೊತ್ತಾಗಗೆ, ಗೊತ್ತಾಗಲ್ಲ ಅಂತ. ..
ಹಾ, ಹಾ, ಹಾ.. ..
ಆಮೇಲೆ, ಕೇಳೋವ್ರು ಯಾರಕ್ ಪ ಪೇನ್ ಕಿಲರ್ ಇಂಜೆಕ್ಷನ್ ಬೇಕು. ಹೇಳಿ ಅಂತನ್ನೋರು ನಾವು ಕೈ? ಎತ್ತತ್ ಬಿಡವ್ ನ್ ನವು ಬರದು. .. ಕೇಡಂತ ಅವರು ಇಂಜೆಕ್ಷನ್ ಹಾಕ್ಬಿಟ್ಟು ಹೋಟಾಕ್ ಅವರು ಹ ಆಮೇಲೆ ಗೌರ್ಮೆಂಟ್, ಆಸ್ಪತ್ರೆ. ಅಂದ ಇದಿಲ್ವಲ್ಲ! .. ನಯ! ನಾಜಕಲ್ ಚುಚ್ಚಲ್ಲ ಏನ್ ತಗೋ? ಜೋರ ಹಾಕೊಂಡು ಚುಚ್ಚು. ಆ ಚುಚ್ಚಿ ಚುಚ್ಚಿ ಅದೊಂಥರ?. .. ಬೆನ್ನು ಹಿಡಿದಂಗ್ ಆಗೋಯ್ತು? ..
ಹೇ? ಕಾಲ್ ಇಡಕ್ಕೆೆ ಆಗ್ತಿಲ್ಲ. ಕುೂತ್ಕೊತ್ ಬಿಡಾನ? .. ಇಷ್ಟ, ಆಯ್ತಿತ್ತು ಹ್ಮ್.. ...
ಇ, ವಾಯಿ ಅಂದ್ರಲ್ಲ? ..
ಅದೇ ಅನ್ಕೊಂಡೆ ನಾನುವೆ ಅದನ್ನ ಏನ್ಕಂಡ್ ನಾನೇ ಸುಮ್ನ ಅದ್ಲ!. .. ಅದು ಮೊದಲು. ಒಂದು, ಸಲ ಹಿಂಗೆ ಮೊನ್ನೆ, ಹೇಳಿದ್ನಲ್ಲ? ಹೋದವರ. .. ಹಂಗೆ! ಹಾಗಿತ್ತು. . ಸರಿ, ಹೋಯ್ತು! ಅಂತನು ಎಲ್ಲೆ ಅಂತ? .. ಇದ್ದೊಳಯತಿಂಲ್ಲ, ಹಂಗ ದಿತ್ತು. ಏನಪ್ಪ ಮಾಡದ ಹಿಂಗ ಮಗು? ..
ಹ್ಮ್! ಆಗಲ್ಲ ಮಕ್ಕಳು, ಎತ್ಕೊಂಡು ನೋವು. ..
ಆ, ಅಲ್ಲಿ ಏನು ಇಂಜೆಕ್ಷನ್ ಮಾತ್ರ. ಏನು ಕೊಡಲ್ಲ, ಒಂಥರ ಟೇಪ್ ತರ. .. ಅ, ಎಲ್ಲ ಅಸ ಅದು ಉಪ್ಪು! ಶಾಕಾ ಎಲ್ಲ ಕೊಡಬೇಕ ಆಮೇಲೆ.. .. ಏನಿಂದ, ಮೇಲೆ ಕ್ಯಾಲ್ಸಿಯಂ, ಕಮ್ಮಿ ಆಗಿದೆ ಆಮೇಲೆ. .. ಇ, ತರಾ. .. ನ್, ಮಾಡಿರೋದ್ರಿಂದಾ? ..
ಈಗ ಉಪ್ಪಿನ ಶಾಖ ನೀವೇ ಕೊಟ್ಕೋಬೇಕು ಕ ಬೆಳಗ್ಗೆ ಸಂಜೆ
ಹಾ ನಾವೇ ಕುಟ್ಕೋಬೇಕು ಅಲ್ಲೊಂದು ಟೇಪ್ ಹಾಕಿರ್ತಾರೆ ಅದ್ರ್ ಮೇಲೆ ಎಲ್ಲಿ ನೋವಿರುತ್ತೋ ಅಲ್ಲಿ ಕರೆಕ್ಟ್ ಆಗಿ ಹಿಡಿತಾರೆ ಅವ್ರು ಎಲ್ಲಿ ನೋವು ಇರುತ್ತ ಅಲ್ಲಿ ಅವಾವಾಗ ಅಲ್ಲಿ ಟೇಪ್ ಹಾಕ್ತಾರೆ ಅದ್ರ್ಮೇಲೆ ಹ್ಮ ಅವ್ರಗ್ ಗೊತ್ತಾಗಬಿಡುತ್ತೆ ಆಮೇಲೆ ಒಂದ್ ಪ್ಯಾಂಟ್ ತುಂಡ ಆಗ್ಬಿಟ್ಟಿತ್ತು ನಂದು. ತೋರ್ಸಿದ್ರು ನಿಮ್ಮ್ ಅಣ್ಣನ್ಗೆ ಅದೇನ ಆಯ್ತ್ ಒಂದ ಕಾರ್ ಉದ್ದ ಆಗ್ಬಿಟ್ಟೈತೆ ನೋವು ಇರೋದು ಕಮ್ಮಿ ಆಗೈತೆ ಅಹ ನೋವು ಇಲ್ದದ್ದು ಉದ್ದ ಆಗೈತೆ ಹ ಎಷ್ಟು ಒಂದ್ ಎರಡು ಪಾಯಿಂಟ್ ಏನ ಒಂದ್ರಡು ಇನ್ಸ್ ಅಷ್ಟು ಅವರು ಹುಡ್ಕೊಂಡಂಡು ಹೇಳಳ್ ಸರಿಯ್
ಇದು ಹೊಲಿತಾರಲ್ಲ ಬಟ್ಟೆ ಹೊರಿತಾರಲ್ಲ
ಹಾ
ಡ್ರೆಸ್ಗಳು ಚುಡಿ ಇದರೆಲ್ಲಾ ನಮ್ ನಾರ್ಮಲ್ ಹೊಲಗೆ ಹಾಕಿಸ್ತೀವಿ ಹ ಹೊಲ್ಸ್ಬಿಟ್ಟ ಕೊಡ್ತಿದ್ರಲ್ಲ ಏನ್ ಮಾಡೋರು ಅವಾಗೆಲ್ಲ ಫ್ಯಾಷನ್ ಪುಸ್ಪಕ್ ಪ್ಯಾಂಟ್ ಒಂದು ಪುಷ್ ಬ್ಯಾಕ್ ಪ್ಯಾಂಟ್ ಒಂದ ಕಡೆ ಹೊಲ್ಸ್ಕತಿದ್ವಿ ಗೊತ್ತಾ ಕಾಲ್ ಕೆಳಗಡೆ ಹಗ್ಸಾಕದು ಏನ್ ಮಾಡ ಬ ಗಗೆ ಉದ್ದು ಕೊಟ್ಬಿಡೋರು ಅದೊಳೆ ಕುಚ್ತರ ಕುತ್ ಅ ಅದು ಅಡಗಲ್ಗೆ ಮಡಕ ಅಕ್ಕದಿಂದ ಮ ಯಾಕ ಕೊಡೋರು ಈ ಕೇಳಿದ್ರೆ ಅಯ್ಯೋ ನನ್ಗ ಹಂಗ ಮಾಡ ಳರು ಕೇಳಿದ್ರೆ ನಿಮ್ ನೀವು ಮಗಳ ಕಾಲು ಒಂದ್ ಕಾ ಕಲ್ ತುಂಡುಕಮ್ಮ ಅದಕ ಹೆಂಗ ಬರೋದೋವರು
ಹ್ಮ
ಹೋಗಿತು
ಈ ತೋರ್ಸುದ್ರ ನಾನನ್ ಇವ್ರನ್ ಕೇಳದೆ ಹೌದಂಗ ಆಗತ್ತ ಅಂತ ತುಂಡ ಒಂದು ಉದ್ದಾಯ ಹ ಆಮೇ ಸರಿ ಮಾಡಿದ್ರು ಎಷ್ಟೊ ಜನತ್ತರ ಗೊತ್ತಾ ಸುಮ್ಮ್ನೆ ತುಂಬಾ ಪೇಮಸ್ ಆಗಬಿಟ್ಟ ರೀಗ ಅವರು ಮನೆಗೆ ಎಲ್ಲಾ ಕಡೆ ಇದ್ತ ಆಯತ ಮೈಸೂರು ಬೆಂಗಳೂರು ಎಲ್ಲಾ ಅ ರಮೇಶ್ಂದ ಹಲ್ಲೆ ತೋರಸ್ಥಿನಿ ಬೆಂಗಳೂರಲ್ಲೆ ಕೊಂಡ ಜಫ ಕಾಲೇಜೂ ಜಾಬ್ ಸಿಕ್ದಂಗೆ ಹ್ಮ್ ಆಕಡೆ ಹೋದ ಸದ್ಯ ಬಂದ್ ಆದ್ಮೇಲೆ ಎಷ್ಟೋ ರಿಲೀಫ್ ಆಯ್ತ ಒಂದಕ್ಕೆ ಸಾಕು ಸಾಲ ಕೊಟ್ಟಾದ್ಮೇಲೆ ಏಪ್ಪ ಆದ್ರೂ ಏನು ಹೆಂಗ್ ಒಂದು ಚೆಯಿಟಿಗೆ ಪಾಣ ಹೋದಂಗೆ ಆಯ್ತು ಇವ ಏನಪ್ಪಾ ಈಗ ಆಗೋಯತರು ಅಂತನ್ ಕಡದಿದೆ
ಆ ನೋವುಗೂ ಅದಕ್ಕೂ ಕಾಲು ಎತ್ ಆಗಲ್ಲ ನ ನಾವು ಕೆಳಗ್ ಮನಿ ಇತ್ವಲ್ಲ ಅಂತ ಸೊಂಟ ನೋವು ಹಂಗೆ ಆಗಾಯ್ತದೆ ಸೊಂಟ ನೋವು ಬಂದಾಗ
ಹೌದು
ಚಳ್ಕ ನೋಯ್ತದೆ ಕರೆಂಟ್ ಹೊಡದಂಗೆ ಫೀಲು ಹ್ಮ ಇನೇನುಅತ್ತಿಗೆ ಸಮಾಚಾರಿ ಸಂಜೆ ಅಡುಗೆ
ಗೆ ಮಾಡ್ಬೇಕು
ಹ್ಮ್
ಹ್ಮ್ ಎಲ್ಲ ಖಾಲಿ ಒನ್ ಟೈಮ್ ಮಾಡಿತ್ತು ಖಾಲಿ ಆಯ್ತು ಸಂಜೆ ಮಾಡ್ಬೇಕು ಹ್ಮ್ ಹ್ಮ್ ನೀವ ಮಾಡ್ಬೇಕಾ
ಸೋಮವಾರ ಏನಾರು ಮಾಡ್ಕೊಂಡ್ರೆ ಆಯ್ತು
ಸರಿ ಸರಿ ಆಯ್ತು ಹ್ಮ ಹ ಸರಿ ಆಯ್ತು ಬಾ